ಹಲೋ ಹಾಂ ಹಾಂ ಆಯಿತು ನಿಮ್ದು
ಹ್ಮ್ ಆಯ್ತು ಆರಾಮದಿರಾ ಆರಾಮಿದಿನಿ ಏನ್ ನೆಡೆದದ ಕೆಲ್ಸ
ಮಳೆ ಮಳೆ ಆಗ್ತೈತಿ ಇಲ್ಲಿ
ಹೌದಾ ಇಡ್ಲೇನಿಲ್ಲ ಮಳೆ
ಹಾ
ಯಾರ್ ನಿಮ್ ಫ್ರೆಂಡ್ಸು ಅವ್ರು ಯಾರು ಕಾಲ್ ಮಾಡಿಲ್ಲ
ಇಲ್ಲ ಯಾರು ಮಾಡಿಲ್ಲಾ ನಿಮ್ಗೆ
ಇಲ್ಲ ಈಗ ಜಸ್ಟ್ ನಮ್ದು
ಹ ಹತ್ತನೇ ಬ್ರಾಂಚ್ ಹುಡ್ಗಿಯಾರು ಫೋನ್ ಮಾಡಿದ್ರು ಹೌದಾ
ಹ್ಮ್
ಏನಂದ್ರು
ಅವ್ರು ಏನಿಲ್ಲ
ಹಾ ಹತ್ತನೇ ಕ್ಲಾಸ್ ಅಂದ್ರೆ ಹತ್ತನೇ ಕ್ಲಾಸ್ ಅಲ್ಲ ನಾವ್ ಟೆಂತ್ ಇರ್ಬೇಕಾದ್ರೆ ಅವ ಸೆವೆಂತ್ ಏತ್ ಇದ್ರು ಹುಡುಗೀಯಾರು ಹಾ ಅವರು ಕಾಂಟ್ಯಾಕ್ಟ್ ಇದ್ದಾರೆ ಇನ್ನ ಹಾ ಅವರು ಕಾಂಟಾಕ್ಟ್ ಇದ್ರಾರೆ ಅವರೇ ಕಾಲ್ ಮಾಡಿದರು ಏನಂತ... ಇದರಲ್ಲಿ ನನ್ ವಾಯ್ಸ್ಹೌ ನನಗೆ ಕೆಲ್ಸಕ್ ಹೊಂಟದೇ ಹೌದಾ ಯಾಕ ನನ್ ವಾಯ್ಸ ಕೇಳ್ತಿಲ್ವಾ
ಕೇಳಿಸುತ್ತೆ ಬಟ್ ನನ್ ವಾಯ್ಸ್ ನನಗೆ ಕೇಳಿಸುತ್ತೆ
ಹ್ಮ ಹ್ಮ
ಹೌದು ಅದೇ ಅವರೂ ಮಾತಾಡ್ಬೇಕ ಅನ್ಸ್ತಂತ ಕಾಲ್ ಮಾಡಿದ್ರು ಇವಾಗ
ಹಾ
ಇಬ್ರು ಹುಡುಗಿಯಾರ ಮಾಡಿದ್ರು ಇಲ್ಲ ಮೀಟ್ ಆಗಕ್ ಕೇಳಿ ಆ
ಕಾನ್ಫರೆನ್ಸ್ ಆ
ಹಾ
ಹಾ
ಆ ಮೊದ್ಲು ಒಂದ್ ಹುಡ್ಗಿ ಫೋನ್ ಮಾಡಿದಿಲ್ಲ ಅದಾದ್ಮ್ಯಾಗ ನನ್ ಜೊತೆ ಮಾತಾಡ್ತನ್ ಇನ್ನೊಂದು ಹುಡ್ಗಿ ಹೇಳಿದ್ಲು ಅಂತ ಹಂಗಾಗಿ ಅವರು ಕಾಲ್ ಮಾಡಿದ್ರು
ಹ್ಮ್
ಮಾತಾಡ್ದ ಇಷ್ಟೋತಕ್ಕ ಅವರು ರಾಯಚೂರಲ್ಲೇ ಮೀಟ್ ಅಗಮ್ ಬರ್ರಿ ಅಕ್ಕ ಅಂತ ಹೇಳಿ ಫೋನ್ ಮಾಡಿದ್ರು.
ಹ್ಞ.
ಇಲ್ಲ ಇವಾಗ ಸದ್ಯ ಆಗಲ್ಲ ಅಮ್ಮ ಬರಕ್ ಆಗಲ್ಲ. ಅಂದೆ ಅವ್ರ ನಮ್ಮೂರಿಗ್ ಬರ್ತೀನಿ ಅಂತ ಕೇಳಿದ್ರು.
ಹ್ಮ್.
ಸದ್ಯ ಮನೆ ಸಿಚುವೇೇಶನ್ಏನ್ ಕರೆಟ್ ಇಲ್ಲ ನಾನ್ ಹೇಳ್ತೀನಿ ಅವಾಗ ಬರ್ರಿ ಅಂತ ಹೇಳ್ದೆ.
ಹ್ಮ್
ಹೌದಾ ಅಂತಂದ್ರು.
ಹ್ಮ್.
ಹ್ ಒಬ್ಳು ಲಿಂಗಸೂರಾಗ ಅದಾಳ ಇನ್ನೊಬ್ಳು ಸಿಂಧನೂರ ಹತ್ರ ಲಿಂಗಸೂರ್ ಹತ್ರ. ಹಾಸ್ಪಿಟಲ್ ವರ್ಕ್ ಮಾಡಕ ಕುಂತಲ.
ಇಬ್ರು ಸಿನ್ನೂರ ಲಿಂಗ್ಸೂರ್ ಹತ್ರನಾ.
ಇಲ್ಲ ಇಲ್ಲ ಒಬ್ಳು ಒಬ್ಳು ಲಿಂಗಸೂರತ್ದ್ರ ಇನ್ನೊಬ್ಳ. ಲಿಂಗ್ಸೂರ್ ಹತ್ರ ನಿಯರ್ ಇರೋ ಒಂದ್ ಹಳ್ಳಿ ಹತ್ರ ಅದಳ ಅವ್ಳು ಬಟ್ ಧಾರವಾಡದಾಗ ಹೋದಾಗ ಕುಂತಾಲ ಬಿ ಎಡ್ ಹಚ್ಚಳ. ಹ.
ಹ್ಮ್.
ಹ ಅವಳೇ ಅಲ್ಲ ಮೊನ್ನೆ ಎಕ್ಸಾಮ್ ಮುಗಿತ್ತ ಅಂತ ರಜಕ ಇಲ್ಲಿಗ್ ಬಂದಾಳ.
ಹ್ಮ್.
ಬಟ್ ಇನ್ನೊಂದು ಹುಡುಗಿ ಅವಳ ಮಂಗಳೂರ ಹತ್ರ ಓದಿ ಮುಗಸಕೊ ಬಂದಾಳ ನರ್ಸಿಂಗ್ ಅದಾಳ್ ಅವಳು.
ಆಯ್ತ ತದ.
ಹ ಲ್ಯಾಬ್ ಟೆಕ್ ಲ್ಯಾಬ್ ಟೆಕ್ನಿಷಿಯನ್ ಅಂತರ ಅಂದ್ರೆ ಇದು ಬ್ಲಡೂ ಅದು. ಚೆಕ್ ಮಾಡ್ತಾರ ರಂಗಸು ಹಾಸ್ಪಿಟ್ಲ್.
ಯಾವ ಹಾಸ್ಪಿಟ್ಲ.
ಅವ ಹಾಸ್ಪಿಟ್ಲ್ ಅಂತ ಕರೆಕ್ಟ್ ಆಗಿ ಕೇಳಿಲ್ಲ ಬಟ್ ಲಿಂಗಸೂರಾಗ ಅದೇನೆ ಅಂತ .
ನನಗೂ ಹೆಲ್ಪ್ ಆಗ್ತಿರುತ್ತ ನೀವ ಹೇಳಿದ್ರ.
ಹೌದಾ ಯಾಕ ನಿಮ್ದು ಲಿಂಗಸೂರ್ ಕಡೆನ.
ಅದ ಹಂಗ ಹೇಳಿದೆ ನಮ್ಮ ಲಿಂಗಸುರ ಕಡೆ ಅಲ್ಲಾ ಬಟ್ ನಂಗ ಹೆಲ್ಪ್ ಆತಿರುತ್ತೆ ಅಲ್ಲಿ ಏನಂತ ಎಮರ್
ಏನಕ ಹೆಲ್ಪ್ ಆಗುತ್ತೆ ನಿಮ್ಗ ಅವ್ರಿಗೆ ಅಂದ್ರೆ ಹಾಸ್ಪಿಟಲ್ಗ ಪರ್ಪಸ್ ಹಾ ಹ ಹ. ಹೋಗಿ ಹ ಹೇಳ್ತೀನಿ ತಗೊರಿ ಹಂಗ ಏನೇನ್ ಇತ್ತಂದ್ರೆ ಹೇಳ್ರಿ.
ಹ್ಮ್.
ಹಂಗ ಏನೇನ ಇತ್ತ ನನ್ನ ಕಾಂಟ್ಯಾಕ್ಟ್ ಮಾಡ್ರಿ ನಾನನ್ ಅವ್ರಿಗೆ ಹೇಳ್ತೀನಿ.
ಆಯ್ತ ಆಯ್ತ.
ಹಾ.
ಅದೇ ಫೋನ್ ಮಾಡಿ ಇದೆಲ್ಲಾ ಕೇಳಿದ್ರು.
ಹ್ಮ್.
ನನ್ ಟೈಮ್ ನಮ್ದ ಮನೆ ಕಿಳತರ ಕಟ್ಸಾಕ್ ಕುಂತೀವಿ ಅದ ಆದ ನಂ ಈ ತರ ಹೇಳ್ತೇನಿ ಅವಾಗ ಬರಂತ ಅಂತ್ರಿ ಹೇಳಿನಿ ಏನೋ ಅವರ ಊರ ಜಾತ್ರೆ ಐತಂತ ಅದಕ್ಕೆಲ್ಲಾ. ಕರದ್ರು ಇಲ್ಲ ಇವಾಗ ಸದ್ಯ ಆಗಲ್ಲ ಅಂತ.
ಯಾವ ಊರ ಜೊತೆ ಲಿಂಗಸುರ ಹತ್ರ ಇರೊ ಊರ.
ಹಾ.
ಹ್ಞ.
ಅವಳ್ದು ಊರ ಹೆಸರುಗಳು ನನ್ ಕೇಳಿಲ್ಲ ನಾನು ನೆನಪಿಲ್ಲ ನನ್ಗ ಅವಳ ಊರ ಹೆಸರು ಅವರಪ್ಪ ಗುಡಿ ಪೂಜಾರಿ ಅದಾರ ಅವರು
ಹ್ಞ ಹ್ಮಞ
ಹಾ ಹಂಗ ಅವರು ಅವರೇ ಪೂಜೆ ಮಾಡ್ತಾರಲ್ಲ ಅವ್ರ್ದೇ ಇರುತ್ತಾರೆ
ಹ್ಞ ಹ
ಹಂಗಾಗಿ ನಾನು ಕರೆದ್ರು ಏನು ಇದ್ ಮಾಡ್ಲಿಲ್ಲ ಅವ್ರೇ ನೀನ ರು ಬರಲ್ಲಲ್ಲ ನಾವೇ ಬರ್ತೀವಿ ಅಂತೆಲ್ಲಾ ಕೇಳಿದ್ರು
ಹಾ
ಇನ್ನೇನ್ ಹೇಳಿ ಮನೆ ಕಟ್ಸ ಕುಂತೀವಿ ಸದ್ಯ ಆಗೆಲ್ಲ ನಾನ್ ಹೇಳ್ತೇನೆ ಅವಾಗ ಬರ್ರಿ ಅಂತ ಹೇಳ್ದ ತ ಹೇಳಿದ್ರರು ಮತ್ತೆ ಅವ್ರ ಫ್ರೆಂಡ್ಸ್ ಇ ಎಲ್ಲ ಮ್ಯಾರೇಜ್ ಆಗಿದ್ದ ಎ ಡ್ಕಶನ್ ಮಾಡಿದ್ರು ನಾನ್ ನಮ್ ಫ್ರೆಂಡ್ಸ್ ಇದೆ ಎಲ್ಲಾ ಮ್ಯಾರೇಜ್ ಆಗಿದ್ದೆಲ್ಲಾ ಹೇಳಿದ್ವಿ ಮತ್ತೆ ಎಲ್ಲೆಲ್ಲ ಏನೇನ್ ಸ್ಟಡಿ ಮಾಡಕ್ ಇಲ್ಲ ಅವದಾಗಿತ್ತು
ಹ್ಮ ಹ್ಮ್ ಹ್ಮ್ ಅಂದಾಗೆ ಫ್ರೀ ಇರ್ತಾರ ಕಾಲ್ ಮಾಡಿರ್ತಾರೆ ನಿಮ್ಗೆ ಮದ್ವೆ ಆಗ್ರೆ ಅವರು ಎಲ್ಲಿ ನೆನಪ ಆತಿರ್ತ ಹ್ಮ್
ಇಲ್ಲ ಒಬ್ಳಿ ಫಿಕ್ಸ್ ಆಗಕ್ ಕುಂಂತದಾ
ಹಾಂ
ಇನ್ನೊಬ್ಳಿಗೆ ಇನ್ನೊಬ್ಳು ಇಿಲ್ಲ ಅವಳು ಬಿ ಎಡ್ ಮಾಡಕ್ ಕುಂಂತಾಳಲ್ಲಾ ಹಂಗಾಗಿ ಅವ್ಳ ದನ್ನ ಏನಿತ್ತು ಹ್ಮ್
ನಮ್ ಕಡೆ ಬೇಗ ಮಾಡಿಬಿಡ್ತಾರಲ್ಲಾ ಮದ್ುವ ಎಲ್ಲ
ಇಲ್ಲ ಅವ್ರು ಒಬ್ಳೆ ಮಗಳೆಲ್ಲ ಓದ್ಸ ಕುಂಂತಾರ ಇನ್ನ ಅವಳಿಗೆ
ಓಓದಕ ಹೋಗ್ಬ ಬಿಿಾರಾ
ಹಾ ಒಬ್ಬೊಬ್ ಯಾರ ಅವ್ರದೇ ನ ಮೊನೆೆ ಬರ್ಡೇ ಇತ್ತಂತ ವಿಶ್ ಮಾಡಿಲ್ಲ ಅದಕ್ಕ ಒಂದ ಇಷ್ಟು್ದ ಅಲ್ಲಿ ಇಷ್ಟ ಹೇಳಿದು
ಮತ್ತೆ ಯಷ್ಮಣವಾಗಿಲ್ಲ
ನಮ್ ಬಾಡೆಗಳ ನಮ್ಗೆ ನೆನ್ಪಿರಲ್ಲ ಅವಳ ಬಾ ಇಲ್ಲ ಶೆಡ ಸಿಟ್ಟಿದ್ರು ಬಟ್ ಅವ್ಳಶ್ ಮಾಡ್ಲಿಲ್ಲ ನಾನು ಆದ್ರೂನು ಇದ್ರೆುಷ ಮಾಡಿದ್ದೆ ಬಟ್ ಶೇಡಸ್ ಇಡ್ಬೇಕಿತ್ತ ಅಂತ ಬೇರೆ ಯಾರ್ದು ಶೇಡಸ್ ಇಡ್ತಿದಿ ನನ್ ಶೇಡ್ಸ್ಡಾಕ್ ಗಿಲ್ಲಲ್ಲ ಅಂತ ವಾದ ಮಾಡ್ತವಿ ಇನ್ನೇನ್ ಹೇಳವಳು
ಹಿಗೆ ಇರೋದ ಹೆಂಗ್ ಸಿಟಿಲ ಅಂತವಾ
ಹ ಮತ್ತ ನಿಂಗ ಅಂದ್ರೆ ಅವಳು ಪ್ರಕಾರ ಅಂದ್ರೆ ನಿನ್ಗು ನೀನ್ ಹೊಸ ಹೊಸದಾಗಿಿರೋ ತಂಗಿದವರೆಲ್ಲಾ ಸಿಕ್ಬಿಟ್ಟಾರ ನೀನ್ ಅವ್ರ್ದ ಇದೆಲ್ಲಾ ಇರ್ಬೇಕಾದ್ರೆ ನಮ್ಮಂತರ್ ಹೆಂಗ್ ನೆನ್ಸ್ಗಂತಿ ನಾವೆಲ್ಲಾ ಓಲ್ಡು ಹಂಗ ಹಿಂಗ ಅಂತ ಹ ವ ಹ್ಮ್
ಹ
ಇನ್ನೊಬ್ಳು ಮೊನ್ನೆ ರೀಸೆಂಟ್ ಆಗಿ ನಮ ಅಂದ್ರೆ ಕ್ಲೋಸ್ ಇರವಳು
ಹಾ
ಶ್ರೇಯಾಂತ್
ಹಾಂ
ಅವಳ್ದು ಬರ್ಡೇ ಇತ್ತು
ಹಾ
ಅವಳದ ಇಟ್ಟಿಲ್ಲ.
ಹ್ಮ್ ಹ್ಮ್
ಹ್ಮ ಆಾಕಿನೂ ಬೇಜಾರಾಗಳ ಬಟ್ ನಾನ್ ಯಾರು ಸ್ಟೇಟಸೇ ಆ. ಹಾಕಲ್ಲ ಅದನ್ನ ಹೇಳಿದ್ರೆ ಅರ್ತಾನೇ ಮಾಡ್ಕಲ್ಲ ಯಾರ ಯಾವಾಗುಮ್ನೆ ಆಕ್ತಿನಿ ಯಾರ್ದೋ ಒಬ್ರುದು.
ಹಾ
ಹಾ ಸ್ಟೇಟಸ್ಗಳು ಬಾಳ್ ಹಾಕಕ್ ಹೋಗಲ್ಲ.
ಯಾಕ.
ಆಕೆ ಇಲ್ಲ.
ಪಾಪ ಫೇಲ್ ಆಗಲ್ತಾರಲ್ಲ ಅವ್ರ.
ನೀವೆಲ್ಲಾ ಹಾಕ್ತಿರಲ್ಲ.
ನಾನೇ ಯಾರ ಮಾಡ್ಕಳೋಕ್ಕೋಗೋಲ್ಲ.
ಅಕೋಗೋಗಿಲ್ಲ ನಿಮ್ ಫ್ರೆಂಡ್ಸಿದೆಲ್ಲ ಮ್ಯಾರೇಜ್ ಆಗಿದೆ ನಿಮ್ದ್ಯಾವಾಗ.
ನಮ್ಐತ ಇನ್ನೊಂದು ನೋಡ್ತಾ ಇದನಿ.
ನೋಡ್ತಾ ಇದ್ದೀರಾ. ಹ್ಮ್ ಹ್ಮ್ ಅಂದ್ರೆ ರೀಸೆಂಟ್ ನೈತೆ ಈ ಇಯರ್ ಎಲ್ಲ ಮುಂದಿನ ಇಯರ್ ಇರ್ಬೇಕಾ ಮ್ಯಾರೇಜ್.
ಹ್ಮ್ ಹ
ಕರೀರಿ ಮತ್ತೆ
ಕ ಇವಾಗಲ್ಲ ತೋಳ ಮಳೆ ಆು
ಮಳೆ ನಿಂದಿದ್ದಾ
ಹ್ಮ್ ನಿ ತೆನಕೆ ಒಂದೊಂದಾನ ಅನ
ಚೆನ್ನಾಗಿರುತ್ತೆ ಮಳೆ ಬಂದು್ ಹೋದ್ಮ್ಯಾಗ ವಾತಾವರಣ ಎಲ್ಲಾ ತಂಪ ಇರುತ್ತೆ
ಬಟ್ ರಾಡಿ ರಾಡಿ ರಾಡಿ ರಾಡಿ ಆಗ ಇತ ಎಲ್ಲ
ಹ ನೀವ ಇದ್ರಲ್ಲಿ ಸೈಟಲ್ಲಿ ಇರಲ್ಲ ರಾಡೆ ರಾಡೆ ರಾಡೆ ಅನ್ಸ
ಹ್ಮ್ ಮತ್ತೆ ಊರಲ್ಲಿ
ಅಲ್ ಗಮ್ಮಂತಿ ಇರ್ತಾರೆ
ಹ್ಮ್ ಕಮ್ಮಂತ
ಮಳೆದು ಮೊೆ ಮಣ್ಣು ಎಲ್ಲಾ ಸ್ಮೆಲ್ ಗಮ್ಮಂತ ಇರ್ತದೆ
ಹ್ಮ್ ಮಣ್ಣಸ್ ಲ್ ಬರ್ತಾರೆ ತೂಡ
ಹ ನಾನ್ ಅದೇ ಹೇಳಿದ್ದೆ ನಮ್ ಸ್ಕೂಲ ಜಗ್ಗೆ ಬರ್ತಿತ್ತು ಗಮ್ಮಂತ ಸ್ಮೆಲ್ ಎಲ್ಲೇ ನ ಅಷ್ಟ ಬರದು ಸಿಟಿಯಾಗ ಭಾರಿ ಬರುತ್ತಲ್ಲ.
ಹ್ಮ್
ಹಾ ಊಟ ಏನ್ ಮಾಡಿದ್ರಿ
ಹಾಂ
ಊಟ ಊಟ ಏನ್ ಮಾಡಿದ್ರಿ
ಇ ಶವರಾಯ
ಯಾವ ರೈಸ
ಜೀರಾ ರೈಸ್
ಹೌದಾ ತುಂಬಾ ಲೇಟ್ ಆಯ್ತ ನಿಮ್ದ ಊಟ
ಹೌದು ಆ
ಇನ್ನ ಎಷ್ಟು ಇನ್ನೊ ಇನ್ನು ಒನ್ ಅವರ್ ಟೂ ಅವರ್ ಆದ್ರೆ ಮತ್ತೆ ಊಟಕ್ಕೆ ಹೋಗಕ್
ಹ ಒನ್ ಅವರ್ ಆದ್ರೆ
ಹ್ಮ್ ಊಟಕ್ಕೆ ಹೋಗ್ಬೇಕ ಅದನ್ನು ತ್ರ್ರೀ ಆರ್ ಫೋರ್ಗೆ
ಇ ಒ ಮಕಾ ತಂತ ಸ
ಹಾ ಹಾ ನಿಮ್ ಸರಿ ಏನಾನಲ್ಲ
ಹೇಗ ಒಂದ್ ತಾಸರ್ದ ಅಷ್ಟು ಇರುತ್ತಾ
ಹೌದಾ
ನರುವಂತಹ ಸ್ರಷ್ಟು
ಹ್ಮ್ ಹ್ಮ್ ಹ್ಮ್ ಅದೆಷ್ಟ ಇರುತ್ತೆ
ಹ್ಮ
ಹ್ಮ್ ನಿಮ್ ಫ್ರೆಂಡ್ಸ್ ಅಲ್ಲಿ ಮ್ಯಾರೇಜ್ ಆಗ್ಯವಾ
ಹ್ಮ್ ಆದೆ ಆತಿ ಜನಕ್ಕ
ಬೈಸ್
ಹಾ
ಬಾಯ್ಸಲ್ಲ ಆಗ್ಯವ ಗಲ್ಸಲ್ಲಿ ಬೇಗ ಆಗ್ತವ ಗಲ್ಸಿ ಬೇಗ ತಗ ಆತ ಹ್ಮ್
ಬಯ್ಸಲ್ಲ ನಮ್ಮರ ಆ ಮಕ್ಳ
ಅಯ್ಯೋ ಹೌದಾ ಹಾ ಹಾ ಊರಲ್ಲಿ ಎಲ್ಲಾ ನಂಗೆ ಕೇಳ್ತಿರೋದದು ಕ್ಲಾಸ್ ಮೇಂಟ್ಸು ಇಲ್ಲಿ ನೀವು ಓದ್ದಲ್ಲಿ ಅಲ್ಲಿ ಹಂಗ ನಾವ್ ನೋಡಕ್ ಹೋದ್ರೆ ನಮ್ಮಲ್ಲಿ ಸ ಇತ್ತರ ಅವ್ರೆಲ್ಲಾ ನನ್ ಕಿತ್ತ ಚಿಕ್ಕವರ್ಗ ಮದ್ವೆ ಮಕ್ಳಾಗಿ ಮತ್ತೆ ಅವನು ಸ್ಕೂಲ್ಗ್ ಹೋಗಬೇಕತ್ತ ಹಾ
ಮತ್ ಮತ್ತೆ
ಹೇಳ್ಬೇಕು ನಿಮ್ ಕಡೆ ಎಲ್ಲ ಬೆಳೆ ಅದು ಎಲ್ಲಾ ಅಮ್ಮನವರು ಇಟ್ಟಾರ
ಹಾ ಇಟ್ಟಾರ ನಿಮ್ ಕಡೆ
ನ್ ಕಡೆನೂ ಇಟ್ಟಾರ ಇತ್ತು ಸೆವೆನ್ ಸೆವೆನ್ ಡೇಸ್ ಆಗ್ಯ್ ಬಟ್ ಮಳೆ ಬರ್ತಿಲ್ಲಾ
ಹ್ಮ ಮಳೆ ಚೆನ್ನಾಗಿರುತ್ತೆಡಿ ಇವಾಗ
ಹ್ಮ ಮಳೆ ಬಂದ್ರೆ ಎಲ್ಲಾ ಬೀಜ ಅವು ನಾಟತ ಬಟ್ ಬರ್ತಿಲ್ಲ ಮಳೆ ಹ್ಮ ನಿಮ್ ಕಡೆ ತೋಟ ಅವು ಬೆಳಸಕ ನಿಮ್ ಕಡೆನೇ ಸುರಿತಾ ಇದೆ ನಮ್ ಕಡೆ ಸುರಿತಾನೆ ಅ
ಈ ಕಡೆ ಬರುತ್ತಾ ಟೈಮ್ ತಗೊಳ್ಕಕ್ಕೆ ಅಷ್ಟೆ
ಹ್ಮ್
ಎಷ್ಟು ದಿನ ಆ ಕಡೆ ಆಗತ್ತಲ್ಲ ಮತ್ತೆ ಈ ಕಡೆಲ್ಲ ಇವಾಗ ಬರತ್ತ
ಹೌದಾ ಎಷ್ಟು ಎಷ್ಟವರ ಆಯ್ತು ಬರಾಕ್ ಮಳೆ
ಬೆಳಗ್ಗೆ ಐದು ಗಟ ಐವರೆಮದ ಸ್ಟಾರ್ಟ್ ಆಗಿರತ್ತ ಮಳೆ
ಹೌದಾ ಹ್ಞ ಹ್
ಇಾಗ ಒಂದೊಂದ ಮನೆಯಲ್ಲಿ ಬರ್ತಾ ಇತ್ತು
ಹ್ಮ್ ನಮ್ ಕಡೆ ಇಲ್ಲಿ ಚೂಡ ಬಿಸಿಲು ಬಿಸಿಲು ಅಂದ್ರೆ ಹೆವಿ ಬಿಸಿಲ ಐತೆ
ಹಾ ಹಾ
ಈ ಬಿಸಿಲಿಗೆ ಚಳಿ ಏನಿಲ್ಲ
ಹ್ಮ್ ಸರಿ ತಗೋ ಮತ್ತೆ ಮಾಡ್ತೀನಿ ನಾನು
ಹ
ಸರಿ